ಹಲೋ
ಹಲೋ ಹಲೋ
ಹಲೋ
ಹಲೋ
ಹಲೋ
ಹಲೋ ಹಲೋ
ಹಲೋ ಹಲೋ
ಬರಿ ಹಲೋ ಹಲೋ ಮಾರ್ಬೇಕು ಈಗ ಮಾರ್
ಏನ್ ಮಾಡಕಕುಂತೀರಿ
ಈಗೇನ. ಈಗ ಕುತ್ಕದಿ ನೋಡ ನೀ ಏನ್ ಮಾಡಕೈತಿ.
ನಾವು ಇಲ್ಲಿ ಅಡ್ಡಾಡಕ್ ಕುಂತೀವಿ ನೋಡ.
ಹಾ ಬಾರೀ ಬಿಡಪ್ಪ.
ಎಲ್ಲಾ ಸೌಕಾರಿಕ ಐತಪ್ಪೇ.
ಹೇ
ಊಟ ಆತಾ.
ಹೇ ಇಲ್ಲ ಇಲ್ಲ ಎಲ್ಲ
ಏನ್ ಮಾಡಕಂತರಿ
ಉಸು ಇರ ಕಟ್ಟ ಇಲ್ಲಿ
ಎಷ್ಟ ಹಾಕೀರಾ ರೀ
ಅಲ್ಲ ನ ಅವನ ಹುಡಗ ಎಲ್ಲಿ ಹೆಂಗ ಮಾತಾಡ್ಕತ್ ವಕ್ಯಲ್ಲ
ಹ
ಹ್ಮ್ ಅದ್ ನ ಬಾ ಣ ಹುಡುಗಿ ಎಂತ ಬಕ್ಕಂದ ಎಲ್ಲಿಗಲ್ಲಿ ಮಾತ ನ ಎಲ್ಲ ಹಡಿಯರ ಪಡ್ರಾಮ ತಡ ಹಪ್ಪು
ಊಟಾ ಆತ
ಆ ನೂರ್ ಎಟ ಕತಳುವ ಅಾಲಿಯ ಬ್ಯಾಪ್ಪಾ ಬಾಳ ಮಾಡ ಈ ಮಾತಾಡ ಕೆಲ್ಸ ಅದ ಇದು ಎಲ್ಲ ಮಾತಾಡ ನಡೀ ಮಾತಾಡ ಅಲೋ ಹ ಎ ಟ ಮೋಟ ಮೊ ಹ ಹ ಲ ಬನ ಯ ತ ಹ ಮಾತಾಡ ಏನಂತಳ್ಳಿ ಮುಡಿ ಮತ್ತೆ
ಏನ ಇಲ್ಲ ನೋಡಪ್ಪಾ
ಹ ಉ ಎಟಿ ಆಯ್ತರ ಇಲ್ಲನಾ
ಅಕ್ಕ ಕುಂತೇವೋ ತೇವ ಮ್ಯಕ್
ಹೌದ
ಹ್ಮ
ಮದ್ವೇ ಯಾವಾಗ
ಎಲ್ಲಿ ಹೋಗಿಯ್ ಕೆಲ್ಸಕ್ಕೆ.?
ಹಾಾನ ಅವಿತ್ತು ನವ ನಗರಕ್ಕೆ
ನಾನು ಆಗರ್ಬೇಕೆ
ಹಾ ನಾನಾ ನಮ್ ಹುಡುಗಿ
ಹ್ಮ್
ಮಂದಿ ಕಾಸ ನೀವು ಹೋಗಿರೀ ಕೆಲ್ಸಕ್ಕೆ
ಹ್ಮ್
ಅ
ನಾನು ಪರ್ಸಪ್ಪಾ ವಡ್ಕಪ್ಪ ಗಂಗಪ್ಪಾ
ಹಾ
ಶಾಣ ಸಂಕ್ರ ಅಪ್ಪದ ಮೂನು
ಯಾರ ಯಾರದು ನನ್ಗೆ ಗೊತ್ತಿರಲ್ಲ
ಹಾ
ಅವರೆಲ್ಲ ಯಾರ ಗೊತ್ತಿಲ್ಲ ನಂಗೆ
ಗೋತಿಲೇನ
ಹ್ಮ್ ಹ್ಮ್
ಹ್ಮ
ಇಲ್ಲಿ ಉಂಡೇನ.
ಹಾ ಉಂಡಿವಿ.
ಹಾ
ನಾಳೆ
ಏ ನಾಳೆ ಶುಕ್ರವಾರ ಶುಕ್ರವಾರ ಕೆಲಸ ರಜೆ ಇತ್ತು.
ಹಾ ಹೊಸಪೇಟೆ ಹೋಗ್ತಿದ್ವಿ
ಹೊಷ್ಟಪೇಟಿಗೆ. ಅದ್ರಾಗ ಏನ್
ಕೆಲಸ ಇತ್ತು
ಅದೇ ಏನ್ ಕೆಲ್ಸ.
ಕೆಲ್ಸ ಇತ್ತು ಬರತ್ತಲ್ಲ ಫೋನ್ನಾಗ ಹೇಳವ್ವಲ್ಲವೂ. ಬರ್ತಲ್ ಬರ್ತನೀ ಅಂದ್ರೆ ಹೇಳು ಹೇಳ್ತಿನಿ.
ಅದೇ ಏನ್ ಕೆಲ್ಸ ಹೇಳು ಬರ್ತಿ.
ನೀನು ಬರ್ತಿನ್ ಅಂತೇಳ ಹೇಳ್ತಿನಿ.
ಹಾ
ನೀ ಬರ್ತಿನಿ ಅಂದ್ರೆ ನಾನ್ ಹೇಳ್ತಿನಿ.
ಹ್ಮ್ ಬರ್ತನಿ ಹೇಳ.
ಬರ್ತೀಯ ಪಾರ್ಕ್ ನೋಡಿಲ್ಲ ಬಾ ಪಾರ್ಕ್ ಅಡಾಡೋಕೆ.
ಹಾ ಶುಕ್ರವಾರ ಹೋಗೋಣ.
ಹ್ಮ್
ಹ್ಮ್ ನಮ್ಮ್ ಮನೆ ಕೊಡಲ್ಲ.
ಬಿಡ್ತಾರವಾ.
ಎಲ್ಲ ಕೂಡಲ್ಲ ನಾಳೆ ನಮ್ಮವ ನಮ್ಮ ಅಪ್ಪ ಹೋಗಿರ್ತಾರೆ.
ಹಾ
ಅದಕ್ಕೆ ಕರ್ದೆಯಿಲ್ಲ.
ಹಾ
ನಾಳೆ ಒಂದು ದಿವಸ ರಜೆ ಮಾಡೋಣ.
ನಾಲೆ ಪೇಮೆಂಟ್ ಅದಾವ ಬಿಡೋಕೆ ಬರಲ್ಲ.
ಹಾ ನಂಗೋಸ್ಕರ ಬಿಡು.
ನಿಗೋಸ್ಕರ ಏನ್ಬಿಡಬೇಕಪ್ಪ.
ಹಾ ಎಲ್ಲ ಏನನ ಮಾಡ್ತಾರ ಅಂತೇಳಿ ಏನ್ ಮಾಡಿದ್ರೆ.
ಹುಡುಗಿ ಸಿಗ್ತಾ ರೊಕ್ಕ ಸಿಗಲೋ.
ಹಾ
ದು ಸಿಗ್ತಾ ರಾಕ್ಕ್ಷ ಸಿಗ ಲೋಡ್ ಮತ್
ಸಾಕಲ್ಲ ಮತ್ತೆೇನ್ ಬೇಕು ರೊಕ್ಕ ತಗೊಂಡಿ ಏನ್ ಮಾಡ್ತೀನಿ ಅ
ರೊಕ್ಕ ಎಲ್ಲಾ ರೊಕ್ಕಲ್ಲಾಸನ್ ನಡದನಗ
ಹಾ ದುಡ್ಡ್ದ ಆ ದುಡಬಾ ಯಾಕ್ತಿದ್ ಮಾಡಿ
ಏ ಎಲ್ಲಿ ದೊಡ ಈಗ ದೊಡದ ಇಟ್ಕಂಬಕ
ಬ್ಯಾಡ
ಹ್ಮ್ ಹ
ನಾವ್ ದುಡ್ಡಿಮ್ ಬಾ
ಎ ನಾಳೆ ಬ್ಯಾಡ್ ಶುಕ್ರವಾರ್ ಹೋಗೋಬಾ
ಹ ಸುಖ ನ ಮಮ್ಮಿ ಾಡಿ ಇತ್
ಹಾ...
ಮಾಮಿ ಡ್ಯಾಡಿ ಇರ್ತಾರೇ ಮನೆಯಲ್ಲಿ
ನಿಮ್ ಮಮ್ಮಿ ಡ್ಯಾಡಿ ಏನ್ ಮಾಡ್ತಾರವಾ
ರೂಪಾಯಿ ಹೊಡತಾರ ಗೊತ್ತಾ
ನಾ ಇರತ್ ಬಾ ನಾವ್ ಮಾ ಹಗ
ಹೇಳಏಂತ ಕನ್ನೀಪಾ ಹೇಳು ಕರ್ಕೊಂಡು
ಕಕಕ್ಕೆ ನಳ ಶುಕ್ರವಾರ ಬಂದ್
ಗಾಡಿ ಐತೆ ನಿಮ್ದು?
ಹ್ಮ್
ಈಗ ಎಂತದ ಐತಿ
ಆರ್ ಎಕ್ಸ್ ಐತೆ
ಆರ್ ಎಕ್ಸ್ ತಂದೀ ಹೇನಾ
ಹ್ಮ್
ಮಕನ್ ನೋಡಿಕೆ ನನು ಮಕ ನೋಡಿಕ ನನು
ನಿನ್ ನೋಡ್ಕ ಮೊಖ ಹೆಂಗ ಐತಿ
ಅಂದ ಬೇಸ ಐತಿ ನ ನಮ್ಮ್ ಮನೇಲಿ ಕಾರ್ ಇದ್ದೇವೆ ಗೊತ್ತಾ
ಹ್ಮ್ ಕಾರಖಾರ್್ದ ಮುಕ್ಕೊ್ಮ
ಕಾರು ಕಾರ್ನಾಗ್ ಹೊಡ್ಯಾಡ್ಡ್ತು ಗೊತ್ತಾನ
ಕಾರ್ನಗಡ ನನಗನ್ ಸಂಬಲ್ ಕಾರ್ ನಿನಗಿದತ್ ನನಗಲ್ಲ
ಒಂದ್ ಕಾರ್ರ ತುಂಬಾ ನಾಳೆ
ಹ್ಮ ಅಷ್ಟು ಸಿರಿಮನಂತ್ರ ಅಲ್ಲಪ್ಪ ನಾವ್ ಕಾರ್ ತಕಂಬರಕೆ
ನಮ್ದ ತ್ ಪವ ಏನ್
ನಂಗ್ ಒಡಿಯಾಕ್ ಬರಲ್ಲ ಕಾ ರ್
ನಾ ಮಾಡ ನಾವು ಒಟ್ಟಾರ
ಇಂದಡಿಗೆ ಎಂದಾರಾಚಿ ಬಿಟ್ರೆ ಹೋಗ್ತ ಹೋಗಿ
ನೀ ಬಂದಾರ ಬಾರೋ ನಾನೆಲ್ಲ ಕರ್ಕೊಂಡ್ ಹತೀನಿ ನೀನ್ ಹೆದರ್ತಾ ಇದಯ ಬರಕ
ಹ್ಮ
ಎೇಳ್ತಾ ಇದೀೆಯ ಮರ
ಕಾರ್ ತಕಂಡ್ ಬಾ ನಾಳೆ ಕಾರ್ ಕಾರ್
ಕಾರ್ತಾರ
ಹಾ
ಹ ಹೌ
ಹ್ಮ ಹ್ಮ ಕೂರ ರ ಮ
ಹದಾ
ಹ್ಮ್ ಹಾ ಹೇಳ ಹಾ. ಹೋಗೋಣ.
ಒಳ್ಳೇದೇ ಆಯ್ತು ಬಾ.
ಶುಕ್ರವಾರ ಶುಕ್ರವಾರ ಹೋಗುನು. ಶುಕ್ರವಾರ ಹೋಗುನು.
ಹಾ. ಇಲ್ಲ ನಾವ್ ಅಪ್ಪ ಬೈತನಾ ಹಾ.
ಬಾ ಬೇಕಾ ಬೇಡ್ವಾ ನಿನಗೆ ಬೇಕ ಬೇಡವ ಹಾ
ಹಾ ಹೇಳು.
ಬೇಕ ಬೇಡ್ವಾ ನಿನಗೆ.
ಬರ್ತಾ ತಾಡಿ.
ಮತ್ತೇನಾ ಬರ್ತೇತಿಲ್ಲ ಎಷ್ಟೋತ್ತಿಗೆ ಬರ್ತೀಯ. ನಮ್ಮ ಅಪ್ಪ ನಮ್ಮ ಅವ್ವೋ ಹೋದೋಡಿಲ್ಲಿ ಫೋನೇ ಹಚ್ಚಿತಿನಿ.
ಹಾ
ಬಂದುಬಿಡು.
ಹಾ
ಹ
ಹ್ಮ್
ಊಟ ಮಾಡಿದ್ದಿಲ್ಲ.
ಊಟ ಊಟ ಮಾಡತ್ ಈಗ ಮಾಡಬೇಡ ಅಂದ್ರು ಮಾಡ್ತಾನೆ
ಮಾಡಬಾರ್ದ ಊಟ.
ಹೇ ಮಾಡಬೇಕು ಇಲ್ಲ ನಾಳೆ ಕೊಪ್ಪಳಕರ ಬಾ ಕೊಪ್ಪಳಕರ ಬಾ
ಒಮ್ಮೆಲೇ ಈ ಕೆಲಸ ಬಿಟ್ಟೇಬಿಡು.
ಹಾ
ಅಲ್ಲ ಲಾರ್ಜ್ ಅಲ್ಲಿ ನಮ್ಗೆ ಇಡಿತಾರೆ ಲಾರ್ಜ್ ಲಾರ್ಜ್ಗೆ ಹೋದ್ರೆ ಇಡಿತಾರೆ ನಮ್ಮಣ್ಣ
ಲಾಡ್ಜ್ಗೆ ಬೇಡ ಇಲ್ಲೇ ಜಾಲಿಯಗ್ ಹೋಗೋಮ್.
ಹೇ ಬೇಡ ಮುಳ್ಳು ಚುಚ್ಚಿತಾವ್
ಹಾ.
ನಮ್ಮ ಮನೇಲಿನಮ್ಮ ಮನೆ ಬಂದುಬಿಡಿ ಸುಮ್ನೆ
ಆಟ ನೋಡ ಹತ್ತ ನಿಮಿಷ.
ನನ್ನ ಕಿಟ್ಲಿ ಅದ.
ಹಾಗೇಯ್ತ ನಂದ್ರಗ.
ಆಗತ.
ಹ್ಮ್.
ಹ್ಮ್ ಹಾಗೇತ ಹೇಳ ಕಟ್ ಮಾಡ.